ಹ್ಮ
ಹಾ
ಹೇಳು ಕೇಳಿಸ್ತಾಯ್ತಾ ಹೇಳು ಹೇಳು ಕೇಳಿಸ್ತಾಯ್ತ
ಹ್ ಇವಾಗ ಕೇಳಸ್ತತೆ
ಹ್ಮ್ ಇವಾಗೇಸ್ತಾ ಇದೆ ಹೇಳಿ ಏನ್ ಸಮಾಚಾರ ಇನು ಅಪರೂಪಕ್ಕೆ ನೆನ್ಸ್ಕೊಬಿಟ್ಟು ಫೋನ್ ಮಾಡಿಯಾ
ಹ್ಮ್ ಸುಮ್ಮ್ನೆ ಮಾಡ್ದೆ ಹ್ಮ್ ಹೇಳೋಣ ಅಂತ ಹ್ಮ್
ಏನು ಹೇಳಕ್ ಫೋನ್ ಮಾಡಿರ್ತಿ ಹೇಳು ಸುಮ್ ಸುಮ್ನೆ ಯಾರು ಮಾಡಲ್ಲ ಹ್ಮ್
ಹಲೋ
ಹ್ಮ್ ಹೇಳು ಹೇಳು ಕೇಳಿಸ್ತಿಲ್ಲ ಇಲ್ವಾ
ಹಲೋ
ಕೇಳಿಸ್ತಾ ಇದ್ವಾ ಹಾ ಕೇಳಿಸ್ತಾ ಇತ್ ಕೇಳಿಸ್ತಾತೆ
ಪೆಫೋ ವ ಹಾ ಏನ್ ಮಾಡ್ತಾ ಇದ್ರಿ ಮ್ಯಾಮ್
ಸಂತೆಗಿಂತಾಗ ಹೋದಂಗ ಇದಿದ್ಯಾ ಯಾರ ಪಗದೋರ ಏನೋ ಸಂತೆ ಎಲ್ಲ ಏನೋ ಕರೀತ ಲಿಗೆ
ಇಲ್ಲ ಇವತ್ ಸಂತೆ ಐತೆ ಸಂಜೆಗ ಹೋಗ್ಬೇಕು
ಹ
ಸಂತೆ ಐಇವತ್ತು ಸಂಜೆ ಹೋಗ್ಬೇಕ ಇನ್ನ ಹೋಗಿಲ್ಲ ಇವವಾಗಿನ್ನ ಮನೇಲ್ಲೇ ಇದೀವಿ
ಹೌದಾ ಏನನ್ ತಗೊಬಿರ್ತೀರಾ ಸಂತಗ ಹೋಗ್ಬಿಟ್ಟ
ಸ ತರಕಾರಿ
ಹ್ಮ್ ಏನೇನ್ ತರಕಾರಿ
ಅದೇ ಎಲ್ಲಾ ತರಕಾರೀನುವಾರಕ್ಕಾಗುವಷ್ಟು ತರಕಾರಿ ತರ್ತಾರೆ
ತಂದ್ಬಿಟ್ಟು ಫ್ರಿಡ್ಜಲ್ಲಿ ಕದ
ಹ್ಮ
ಅದನನ್ ನೋಡಿ ಸಾಂಬಾರ್ ಏನಾರ ಮಾಡ್ತೀರ ನೀವು
ಇವತ್ ಬೆಳಿಗ್ಗೆ ಮಾಡಿದ್ವಲ್ಲ
ಹಾ ಹ ಹ್ಮ ಹೌದಾ ಪರವಾಗಿಲ್ವಾ ನಿಮ್ಮ ಕಡೆ ಸಂತೆ ಬೇರೆ ಮಾಡ್ತಾರೆ
ಹ್ಮ್ ಶನ್ ಶನಿವಾರ ಶನಿವಾರ ಇರುತ್ತೆ
ಹಾ ಹೌದಾ
ಹ್ಮ್
ಲ್ಲ ಸಂಸೆ ಇದ್ರೆ ಒಳ್ಳೇದು ಅದ ಯಾವ ಮಾಲ್ಗೆ ಹೋಗೋದು ಒಂದು ವಾರ ಎರಡು ವಾರ ಆಗಿರ್ತೈತೆ ಅದನ್ನ ಹಂಗೆ ಇಟ್ಟಿರ್ತಾರೆ ಆ ತರ್ಕಾರಿ ಹೊರ್ಗಡೆಯಿಂದ ನೋಡ ನೋಡೋದಿಕ್ಕ ಎಷ್ಟು ಚೆನ್ನಾಗ್ ಕಾಣುತ್ತೆ
ಹ್ಮ್
ಅದೇ ಅದೇ ಒಳಗಡೆ ಮಾತ್ರ ಏನು ಚೆನ್ನಾಗಿರಲ್ಲ ಅಂತ ತರಕ ತಗೋಬರೋದು ನಾವು ಹೋಗ್ಬಿಟ್ಟು ಅದೇ ಯಾಗ ಬತ್ತಾವಲ್ಲ ಆಪ್ ಕಾಮಸು ಫ್ರೆಶ ಕೇಳಿದೀಯಾ
ಹ್ಮ್ ಕೇಳೇಳಿ
ಹ್ಮ್ ಹೋಗ್ಲೆಲ್ಲಾ ಇತ್ತತಲ್ಲ ತರಕಾರಿ ಹ್ಮ್ ಹ್ಮ್ ಅ ಅದ್ರಲ್ಲೆನೆ ಹೆಂಗಿರುತ್ತೆ ನೋಡು ಸುಮ್ಮ್ ನೋಡಕಷ್ಟೆ ಚೆನ್ನಾಗ್ ಕಾಣುತ್ತೆ ಎಷ್ಟು ತಾಜಾವಾಗಿದ್ಯೋ ಅಂತ ಒಳಗಡೆ ನೋಡಿದ್ರೆ ತಗೊಂಡು ಬಂದು ಒಂದ್ ಹತ್ತು ನಿಮಿಷಕ್ಕೆನೆ ಏನಾಗುತ್ತೆ ಅದು ಫುಲ್ ಒಣಗೋಗ್ಬಿಡುತ್ತೆ ಅವಾಗ ಗೊತ್ತಾಗ್ಬಿಡುತ್ತೆ ಅದೇ ಸಂತೆನ್ ತಗೊಂಡಿರು ತರಕಾರಿ ಅವಾಗ ತಾನೇ ತಗೊಬಂದಿರ್ತಾರೆ ಕಿತ್ಕೊಂಡ್ ಬಂದು ಹ್ಮ್ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಅಲ್ವಾ ಹ್ಮ್ ನನ್ಗೂ ಇಷ್ಟೇನಪ್ಪಾ ಸಂತೆ ಹೋಗ್ ತರಕಾರಿ ತೊಂಬರದು
ಹ್ಮ್ ನಾವು ಹೋಗ್ತಿವಿ
ಹ್ಮ್ ಹ್ಮ್ ಹ್ಮ್ ಎಷ್ಟಿ ಇರ್ತದೆ ಜಾಸ್ತಿ ಇರಲ್ಲ ಮುಂಚೆ ಎಲ್ಲಾ ಜಾಸ್ತಿ ಸಿತೇನೆ ನಿಮಾಗೆಲ್ಲ ಕಡಿಮೆ ತಾನೆ
ಕಡಿಮೆ ಹೌದು
ಹ್ಮ್ ಒಂದು ಎರಡು ಮೂರು ನಾಲ್ಕು ಹಿರ್ತವೆ ನನಗೆ ಗೊತ್ತಿರತ್ತೆ ಆ ತರ ಆ ಕಡೆ ಒಂದು ಅದೇ ಆಂಜನೇಯ ದೇವಸ್ಥಾನ ಆ ಕಲ್ಲಲ್ಲಿ ಕೆತ್ತನೆ ಮಾಡಿದಾರಲ್ಲಾ ಹಾ ಏನ್ನು ಜಗ್ಲಿಕಟ್ಟೆ ಮೇಲೆ ಅಲ್ಲೊಂದು ಒಂದೋ ಎರಡೋ ಇಟ್ಟಿರ್ತಾರೆ ಆಮೇಲೆ ಈ ಕಡೆ ಬೇಕರಿ ಒಂದ್ ಆಯಿತಲ್ಲ
ಹಾ
ಒಂದ ಎರಡೋ ಇಟ್ಟಿರ್ತಾರೆ ಅಷ್ಟೇ ಕೊರೋನ ಗಿಂತ ಮುಂಚೆ ಚೆನ್ನಾಗಿರೋವು ಇವಾಗೆಲ್ಲ ಇಲ್ಲ ಅನ್ಕೋತೀನ್ ಅಲ್ವಾ ಹ್ಮ್ ಹ್ಮ್ ನಾನ್ ಅವಾಗ ಅಲ್ಲಿದ್ ಇದಾಗ ಅತ್ತೇ ಹೈಸ್ಕೂಲಲ್ಲಿ ಹೋಗ್ತಿದ್ನಲ್ಲ ಟೀಚರ್ ಕೆಲ್ಸಕ್ಕೆ ಆ ಅಲ್ಲೇ ತಗೊತಿದ್ದೆ ಶನಿವಾರ ಶನಿವಾರ ತರಕಿನ ಹ್ಮ್
ಚೆನ್ನಾಗಿರ್ತಿತ್ತು ಒಂದ್ ವಾರಕ್ಕ ಒಂದ್ಸನಿ ತಗೊಂಡ್ರೆ ಒಂದ್ಸಲಿ ಖಾಲಿ ಆಗೋದು ಒದೊಂದ್ ಸಲಿ ಹಂಗೆ ಇರೋದು ಹಂಗೆ ಇದ್ರೆ ಮತ್ತೆ ಬಳಸ್ಕೊಳ್ಳೋದು
ಹ್ಮ್ ಹೌದು
ಹ್ಮ್ ಇವಾಗ್ಲೂ ನಮ್ ದೊಡ್ಡಮ್ಮ ಒಯ್ತದೆ ಅಲ್ಲ ತರಕಾರಿ ಎಲ್ಲ ತಗೋಬರೋದು ಶನಿವಾರ ಯಾವಾಗಾರು ಒನ್ನೊಂದ್ಸಲ ಅವರು ಒಬ್ರೇ ಅಲ್ವ ಇರೋದು ಜಾಸ್ತಿ ತರಲ್ಲ ಸ್ವಲ್ಪ ಸ್ವಲ್ಪ ತರ್ತಾರೆ ಹ್ಮ್ ತರಕಾರಿ ನೀವು ತಗೋಬರ್ತೀರಾ ಯಾರ್ ನಿಮ್ಮಮ್ಮ ಒಯ್ತದಾ ನೀನು ಹೊಯಿತ್ತಿಯ
ಹ್ಮ್ ನಾನು ನಮ್ ಅಮ್ಮ ಹೋಗ್ತೇವಿ
ನೀನ್ ತಂಗಿ ಹೋಗಲ್ಲ
ಅವಳ್ ಬರಲ್ಲ
ಹ್ಮ್ ಹ್ಮ್ ಅವಳ್ ಏನಿದ್ರು ಬರೀ ಮನೆಗಿರದ್ ಅಷ್ಟೇ ಹುಷಾರಿಲ್ಲ ಅಂತಿದ್ಲು ಪರವಾಗಿಲ್ವಾ ಇವಾಗ
ಹ್ಮ್ ಪರವಾಗಿಲ್ಲ ಇವಾಗ
ಹ್ಮ್ ಹೋಗಿದ್ಲ್ ಹಾಸ್ಪಿಟ್ಲಗೆ
ಅಷ್ಟೊಂದ ಏನ್ ಆಗಿರ್ಲಿಲ
ಮಾತಾಡಕ ಆಗ್ತಿಲಿಲ್ಲ ಮೊನ್ನೆ ಒಂದ್ಸಲಿ ನನ್ಗ್ ಫೋನ್ ಮಾಡವ್ಳೆ ಹೆಂಗಿದೀರಮ್ಮ ಧ್ವನಿನೇ ಗೊತ್ತಾಗ್ತಿಲ್ಲ ಯಾರು ನೀನು ಅನ್ಕೊಬಿಟ್ಟೆನಾ
ಅದೇ ಮತ್ತೆ ಇವಾಗ ಪರವಾಗಿಲ್ವಾ ಚೆನ್ನಾಗಿದ್ದಾಳಾ ಹ್ಮ್ ಹ ಓಕೆ ಚೆನ್ನಾಗಿದ್ರೆ ಓಕೆ ಓಕೆ ಹ್ಮ ನಿನ್ ತಮ್ಮ ಹೆಂಗಿದ್ದಾನೆ ಅದೇನು ಟ್ಯೂಷನ್ದು ಅಂತಿದ್ದೆ ಸೇರ್ಕೊಂಡನಾ
ಮ್ಯಾಮ್ ಇಲ್ಲ ಟ್ಯೂಷನ್ಗೆ ಇಲ್ಲ ಮನೆ ಹತ್ರಾನೇ ಆಕ್ತಾರಂತೆ ಅಲ್ಗೇನು ಹೋಗಲ್ವಂತೆ ಇಲ್ಲೊಬ್ರು ತಗೊಂತಾರೆ ಇಲ್ಲೊಬ್ಬ್ರ ಅಕ್ಕ
ಎಲ್ಲಿ ಮನೆ ಹತ್ರಾನಾ ನಿಮ್ಮ ಮನೆ ಹತ್ರಾನಾ
ಹ್ಮ್ ಆ ಮನೆಯಿಂದ ಒಂದು ಐದು ನಿಮಿಷಾ
ಯಾವ ಕಡೆಯವರು ನಿಮ್ಮೂರೇನಾ
ಹ್ಮ್ ಮರಾಠಿ ಅವರು
ಓ ಹೌದಾ ಹ್ಮ್ ಹ್ಮ್ ನನಗೆ ಗೊತ್ತಾ ಗೊತ್ತಿಲ್ಲ
ಹ್ಮ ಇವ್ರ ತನುೂಜ ಅಂತ ತಗೋತಾರಲ್ಲ
ಅವ್ರ ತುಂಬಾ ವರ್ಷದಿಂದ ತಗೊಂತಾರೆ ಇಲ್ಲಾ ಅವ್ರ ಮನೇಲ್ಲೇ ಇರ್ತಾರೆ
ಹಾ ಹೌದಾ ಹ್ಮ್ ಹ್ಮ್ ಹ್ಮ್ ಸರಿ ಬಿಂದು ಹೋಗ್ತಿಲಲ್ಲಾ ಬಿಂದು ಎಲ್ಲ ಹೋಗ್ತಿದ್ಲು ನೋಡು
ಹ ಹಾ ಹದು ಅವ್ರ ಮನೆ ಪಕ್ತದ ಅವರೆಲ್ಲ
ಹ್ಮ ಹ್ಮ್ ಅೆ ನಂಗೆ ಗೊತ್ತಿರಲ್ಲ ಅವರ
ಅವರು ಪಿಯುಸಿಗೆ ಬಿಂದು ಅವ್ರ ಮನೆ ಪಕ್ಕದವರು ಅವ್ರರು ಪಿ ಯು ಸಿ ನಮ್ ನ್ಯಾಷನಲ್ ಕಾಲೇಜ್ ಅಲ್ಲಿ ಅವ್ರು ಬಂದಿದ್ರು
ಕಾಮರ್ಸ್ ಮೇಡಮ್ ಏನಲ್ವಾ ಇದ ನ ಹೆಸರ ಹೇಳೋಳು ಹ್ಞ ಹ್ಞೂ ಹೌದಾ ಹ್ಞ ಹ್ಞೂ ಹ್ ಅದೇದ
ಅಲೋಕಣ ಇಲ್ಲೇ ಬೇರೆ ಕಡೆ ಹ್ಮ್
ಹಾಞ ಅದ ಯಾರು ಏನೋ ಹೆಸರು ಅಂದಲ್ಲ ಅವರಾ ಮೇಡಮ್ ತಗಳೋದು ತನುೂಜ ಹ್ಞೂ ಹ್ಞೂ ಅವ್ರು ತೊಗೋತಾರಂತ
ಅವ್ರು ತಗೋತಾರಂತೆ
ಮಾತಾಡ್ಕೊ ಬಂದ್ರು ಹೋಗಿದ್ರಾ
ಇನ್ನ ಇಲ್ಲ ಒ ಜುಲೈಯಿಂದ ಕಳಸ್ಬೇಕು
ಹ್ಮ್ ಹ್ಮ್ ಅಲ್ಲ ಹೋಗಿಲ್ಲ ಅಲ್ಲೇ ಅವ್ರ ಜಾಸ್ತಿ ಸೀಟ್ಸ್ ಅಂತ ಬರ್ತಿ ಆಗ್ಬಿಟ್ರೆ ಏನ್ ಮಾಡ್ತೀರಾ
ಹಂಗೇನಿಲ್ಲ ಹ ಟೆಂತ್ ಅವರು ತುಂಬಾ ಕಡಿಮೆ ಇರ್ತಾರೆ
ಹ್ಮ ಅದೇ ನಾನು ಹಂಗೆ ಯೋಚನೆ ಮಾಡ್ಕೊಂಡೆ ಮೊನ್ನೆ ಬೊಮ್ ಶೆಟ್ ಳ್ಳಿ ಅಂದ ಇದಕ್ಕೆ ತುಂಬಾ ದೂರ ಆಗುತ್ತಲ್ಲಾ ಇ ಸಾಯಂಕಾಲ ಸೈಕಲ್ ಇಲ್ಲಿ ಅದು ಬೇರೆ ಅದು ಚೆನ್ನಾಗಿಲ್ಲ ಅಲ್ಲಿ ರೋಡ್
ಹ್ಮ್
ತನೆ
ಹೌದು ಅದಕೆ ಇಲ್ಲೇ ಹಾಕ್ತಾರೆ
ಹ್ಞ ಹ್ಞ ಹ್ಞ ಹಾಕ್ಲಿ ಬಿಡು ಒಳ್ಳೇದು ಹ್ಞ ಹ ಹತ್ರಿ ಇದ್ದರೆ ಚಂದ ಹೋಗಿ ಬರಕ್ಕೆ ಟೈಮ್ ನಂಗೆ ಚೆನ್ನಾಗಿರುತ್ತೆ ಓದ್ಕುದು ಟ್ಯೂಷನ್ ಅಲ್ ಮಾಡಿದ ಅಷ್ಟಕ್
ಬೆಳಗೇನು ಸಂಜೆ ಎರಡುೂ ಟೈಮ್ ಹಾಕ್ಬೇಕು
ಹ್ಮ್ ಹ್ಮ್ ಹೌದೌದು ಅವನಿಗೆ ಬಿಡುಗ ಅನ್ನೋದು ಬಿಡ್ಬಾರ್ದು ಚೆನ್ನಾಗಿ ಹೋಗಿಿಂದ ಹಾಕೊಂಡು ರುಬ್ಬತಾ ಇರಬೇಕು ಕಲ್ಲಲ್ಲಿ ಖಾರ ರುಬ್ಬದಂಗೆ ತಾನೆ ಹ್ಮ್ ಓ ಹೌದು ಇಲ್ಲಾ ಅಂದ್ರೆ ಈಗಿನ್ ಮಕ್ಳ ಹೆಂಗ ಅಂದ್ರೆ ಸ್ವಲ್ಪ ಬಂದ್ಬಿಟ್ಟ ರೆ ಬ್ರೋ ನಾನು ಓದ್ಬ ಬಿಡ್ತಿನಿ ನಂಗೆ ತೊಂಬತ್ ಪರ್ಸೆಂಟ್ ಬರುತ್ತೆ ನೂರ್ ಪರ್ಸೆಂಟ್ ಬರುತ್ತೆ ಅಂತ ಅನ್ಕೋತಾರೆ ಆಮೇಲೆ ಒಂದೇ ಸಲಿ ಲಾಸ್ಟ್ ಅಲ್ಲಿ ವಾರ್ಷಿಕ ಪರೀಕ್ಷೆ ಬರೆಯವಾಗ ಅಯ್ಯೋ ನನ್ಗ ಏನು ಬರಲ್ವಲ್ಲ ಎಲ್ಲಾ ಎಷ್ಟೊಂದ ಎಲ್ಲಾ ಬರ್ತಿತ್ತು ಎಲ್ಲಾ ಮರ್ತೋಗೈತೆ ಅಂತ ಅಂದಬಿಡ್ತಾರೆ ಅಲ್ವಾ ಎದರ್ಕೊಂಡ್ಬಿಡ್ತಾರೆ ಅದಕ್ಕೆೆ ಇವಾಗಿಂದ ಚೆನ್ನಾಗ್ ಅದು ಅಭ್ಯಾಸ ಮಾಡ್ಬೇಕು ಹ್ಮ್ ಮಾಡಿದ್ರೆ
ಮ್ಯಾಮ್ ಇವಾಗ ಇವಾಗ ನೀವುಹೋಗ್ತಾ ಇರೋದು ಪಿ ಯು ಸೀ ಗ
ಹೌದು ಪಿ ಯು ಸಿ ಮತ್ತೆ ಡಿಗ್ರಿ ಟೆಂತ್ ಒಂದೇ ಒಂದ ಐತೆ ಒಂದು ಮ್ಯಾಥಸ್ ಸಬ್ಜೆಕ್ಟ್ ತಗೊತೀನಿ
ಅ ಇದು ನೀವು ಟ್ಯೂಷನ್ನು ತಗೋತೀರಾ
ಟ್ಯೂಷನ್ ಒಂದೊಂದು ಸರಿ ಜ್ಜೆ ಅಂದ್ರೆ ದಿನಾಗ್ಲು ತಗೊಳಲ್ಲ ನನ್ಗೆ ಅಲ್ಲಿ ಹೋಗ್ ಬರೋದೆೇ ಸಾಕಾಗಿರ್ತದ ಹ್ಮ್ ಅಂದ್ರೆ ಅಲ್ಲೇ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಒಂದೇ ಸಲ ಏಳು ಏಳುವರೆಗೆ ಬರ್ತೀನ ನಾನ ಒಂದೊಂದ್ಸಲಲಿ ಅದು ಟ್ಯೂಷನ್ ದು ಪಕ್ಕದಲ್ಲ ಇನ್ ಸ್ವಲ್ಪ ದೂರದಲ್ಲಿ ಅಲ್ಲೇ ಮುಗಿಸ್ಕೊಂಡು ಬರ್ತೀನಿ ವಾರದಲ್ಲಿ ಮೂರು
ಅಂದ್ರೆ ಟ್ಯುಟೋರಿಯಲ್ ತರನಾ
ಹೌದೌದೌದು
ಹ ಎಲ್ಲೇ ಮ್ಯಾಮ್ ತೊಗೊಳೋದು
ಆ ಟೋಲ್ ಗೇಟ್ ಗೊತ್ತಾ
ಹಾ ಗೊತ್ತು
ಅದ್ರಿಂದಗಡೆ ಸ್ವಲ್ಪ ಆ ಪೊಲೀಸ್ ಕಾಲೋನಿ ಅಂತ ಬರುತ್ತೆ ಆದ್ರಿಂದ ಒಂದ್ ಬರುತ್ತೆ ಹೊಸಾದ್ದದು ಹಳೆದಲ್ಲ ಹಳೇದ್ ಬೇರೆ ನಂದು
ಹ
ಹ್ಮ್ ಈಗ ಹೊಸ ಆದದ್ದದು ಆಗ್ಲೇ ಒಂದೆರಡು ತಿಂಗ್ಗಳಾಯ್ತು
ಆಹಾ
ಅಲ್ಲ ಹೋಗ್ತಿದ್ದೀನಿ ಹಂಗ ಬರವಾಗ ಹಂಗ ಹತ್ರ ಅಲ್ವಾ ರಾಜಾಜಿನಗರ ಕಡೆಯಿಂದ
ಹ್ಮ್
ಹಂಗೆ ಅಲ್ಲಿ ಹೋಗಿ ಒಂದ್ ಎರಡ್ ಅವರ್ ಅದನ್ನು ಮುಗಿಸಸ್ಕೊಂಡು ಬತ್ತ ಸಂಜೆಆಗ ಮೂರ್ ದಿನ ಹ ಲ್ಲ ಒಂದ ಹೌದೌದು ಒಂದು ದಿನ ಬಿಟ್ಟು ಒಂದ ದಿನ ಇರದು ಅದೇ ಪಿ ಯು ಸಿನ ಫಿಸಿಕ್ಸ್ ನೋಡ್ತಾ ಇದ್ದೀನಿ ಫಿಸಿಕ್ಸು ಅಲ್ವ ಇಲ್ಲ ಮ್ಯಾಥ್ಸು ಅಂತ ಅಲ್ಲಿ ಅಲ್ಲಿಲ್ಲ ನ ಈಗ ಹೋಗ್ತಾ ಇರೋದು ಅಲ್ಲಿ ಎಲ್ಲಿಂದ ಆರನೇ ಕ್ಲಾಸ್ ಹನೇ ಕ್ಲಾಸ್ ವರೆಗೂ ಅಷ್ಟೇ ಇರದು ಹ್ಮ ಹೌದೌದು ಹ್ಮ ಪಿ ಯು ಸಿ ಡಿಗ್ರಿ ಇಲ್ಲ ಅಂದೆ ಬೇರೆ ಕಡೆ ನೋಡ್ ಇದೀನಿ ಅವ್ರದ್ದೇ ಇದೆಯ ಅಂತ ಇನ್ನೊಂದ್ ಈ ಕಡೆ ಎಲ್ಲೋ ತುಂಬಾ ದೂರ ಇ ಇದ್ದಾವ ಹತ್ರದಲ್ಲಿ ಯವು ಇಲ್ಲ ಇಲ್ಲಾ ಅಂದ್ರೆ ಟೆಂತ್ ಅವಗೆ ಬಾಯ್ ಬಾಯ್ ಹೇಳ್ಬಿಟ್ಟು ನ ಕಡೆ ಹೋಗ್ತಿದ್ದೆ ಒಂದೇ ಒಂದು ಸಬ್ಜೆಕ್ಟ್ ಯಾರು ಮಾಡ್ತಾರೆ ಅಂತ ಹ್ಮ್ ಅದಕೆ ನೋಡ್ತಾ ಇದ್ದೀನಿ ಹತ್ ಹತ್ರದಲ್ಲಿ ಯಾವ್ದಾದ್ರು ಸಿಕ್ಕಿದ್ರೆ ಹೋಗ ನನ್ ಟೈಮ್ ಬೇರೆ ಅಡ್ಜಸ್ಟ್ ಆಗ್ತಾ ಇಲ್ಲ ಏನೋ ಒದ್ದಾಡ್ತಾ ಇದೀನಿ ನೋಡೋಣ ಏನ್ ಏನ್ ಆಗ್ತಾ ಇದ್ಯಾ ಆದ್ರೂ ಮಾಡೋದ್ ಮಾಡ್ತ ತಿ ಹ ತನ ಹ್ಮ್ ಅಲ್ಲೇ ಇದಿದ್ರೆ ಚೆನ್ನಾಗಿರ್ತಿತಿ ಇ ನಮ್ಮ ತಮ್ಮಗೂ ಟ್ಯೂಷನ್ ಆಗೋ ಅಂತ ಅನ್ಕೊಂತಿರ್ತೀಯ ನೀನ
ಹಾ ಇನ್ನೇನಿಲ್ಲ
ಹ್ಮ ಮತ್ತ ಇನ್ನ ಹೆಂಗೆ
ಸುಮ್ನೆ ಕೇಳ್ದ ಅಷ್ಟೆ
ಹೌದಾ ನೀನು ಹೇಳ್ಕೊಡು ನಿನ್ನ ತಮ್ಮಗೆ ನಿಂಗ ಬರುತ್ತೆ ತಾನೇ ನಾನನ್ ಹೇಳ್ಕೊಡದ್ರ ನಾನನ್ ಹೇಳ್ಕೊಟ್ರೆ ಕೇಳ್ಬೇಕಲ್ವಾ ಅವ ನುಅಂತ ಹ್ಮ್ ಏನಂತಾನೆ ಕೇಳಲ್ವಾ
ಹ್ಮ್ ನಾ ಸ್ಕೂಲ್ ಇವಾಗ ಸ್ಟಾರ್ಟ್ ಆಗೈತೆ
ಹ್ಮ್
ಅದಕ್ಕೂ ಅದಕ್ಕೂ ಅಷ್ಟೊಂದ ಏನಿಲ್ಲ ಇವಾಗ
ಹ್ಮ್ ಹ್ಮ್
ನನ್ ಮೂರ್ ನಾಲ್ಕ್ ತಿಂಗಳು ಆದ್ಮೇಲೆ
ಹ್ಮ್್ಮ
ಅವಾಗ ಗೊತ್ತಾಗತ್ತೆ
ಹ್ಮ್ ಹ್ಮ್ ಅಲ್ಲಾ ಈಗ ಏತ್ ನೈನ್ತ್ ಅಲ್ಲೆಲ್ಲ ಚೆನ್ನಾಗಿ ಓದಿದ್ದಂತಾನೇ
ಹ್ಮ್ ಹ್ಮ್ ನೈನ್ತ್ ಅಲ್ಲಿಿದ್ದಿ ಪಾಸಿಂಗ್ ಮಾರ್ಕ್ಸ್ ಅಷ್ಟೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂನು
ಇಕೆ ಅಷ್ಟುಡೆಲ್ಲ ಗೊತ್ತ ನ ಅವನು
ಹ್ಮ್
ಹ್ಮ್ ಮತ್ತೆ ಕಷ್ಟ ಇರುತ್ತಲ್ಲೇಏನಪ್ಪಾ ಅವನೊಂದ ಸರಯಾಗಿ ಪಿಕಪ್ ಮಾಡ್ಸ್ಬೇಕಕ್ ಇವಾಗ
ಹ್ಮ್ ಹೌದು ಮ್ಯಾಮ್
ತುಂಬಾ ಕಷ್ಟ ಪಡ್ಬೇಕು ನಿಮ್ಮ ಅಮ್ಮಂಗ ಹೇಳ ನೀ ಊಟ ಗಿಟ ತಿಂಡಿ ಗಿಂಡಿ ಹಾಕ್ಬಡ ನೀನ್ ಓದಿಲ್ಲ ಅಂದ್ರೆ ಅಂತೇಳ್ಿಟ್ಟು
ಹ
ಒಂದೆರಡು ದಿನೂ ಒಂದೆರಡು ದಿನ ಊಟ ತಿಂಡಿ ಕೊಟ್ಟಿಲ್ಲ ಅಂದ್ರೆ ಹಸುಗಾದ್ರರು ಓದ್ತಾರೆ ಭಯ ಬಂದು ಇಲ್ಲ ಅಂದ್ರೆ ನಾವೆಲ್ಲಾ ಕೊಟ್ಬಿಡ್ರಿ ಅವರು ಕಂಫರ್ಟಬಲ್ ಝೋನ್ಗೆ ಬಂದ್ಬಿಡ್ತಾರೆ ಹೇಳ್ಬಿಡು ಪ್ರಪಂಚ ಹಿಂಗಗೆ ಇರ್ತತೆ ನಾವ್ ಹೆಂಗಿದ್ರು ನಡಿತತೆ ನಾವ್ ಓದದ್ರು ಸರಿ ಓದ್ದ ಇದ್ರು ಸರಿ ನಮ್ಮ ಅಪ್ಪ ಇದ್ದಾರೆ ನಮ್ಮಪ್ಪ ಅಡ್ವೊಕೇಟು ನಮ್ಮ ಅಕ್ಕ ಲಾಯರು ಅನ್ಕೊಂಡು ಅವನು ಓದದಿಲ್ಲ ನಿಜ ನಮ್ ಚಿಕ್ಕ ಅಕ್ಕ ಐತೆ ದೊಡ್ಡಕ್ಕಐತೆ ನಮ್ಮಮ್ಮ ಐತೆ ಅನ್ಕೊಂಡು ಓದಲ್ಲ ಅದಕ್ಕೆ ಇವಾಗಿವಾಗಿಂದ ಏನಾದ್ರೂ ಅವನಗೊಂಚೂರು ಗ್ರೈಂಡ್ ಮಾಡ್ಬೇಕಮ್ಮ ಹ್ಮ್ ಪಾಸಿಂಗ್ ಮಾರ್ಕ್ಸ್ ಬಂದ್ರೆ ಹೆಂಗೆ ಕಷ್ಟ ಆಗ್ತಿರ್ತಾನೆ ನಿಗೆ ಗೊತ್ತಲ್ವಾ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹೆಂಗಿರುತ್ತೆ ಅಂತ ಎಷ್ಟು ಕಷ್ಟ ಇರುತ್ತೆ
ಕಷ್ಟ ಇರುತ್ತೆ ಆ